ಬ್ರೋ ಏನಿಲ್ಲ ಅಂಗೆ ಅಂಗೆ ಸುಮ್ನೆ ಕಾಲಿ
ಹೌದ ಏನಿಲ್ಲ ಸುಮ್ಮ್ನೆ ಕುಂತೀನಿ ನೋಡು
ಹೌದ
ಏ ಸ್ವಲ್ಪ ಮನ್ ಕೇಳ್ಬೇಕು ಅದ್ರದ್ದ ಏನಂತ ಅದು ಏನ ಅಂತಾರಲ್ಲ ಏನಾಗೆ ನಾವತಲ್ಲ ಏನ್ ಅಂತಾರ ಅದನ್ನ
ನೀನ್ ಏನಾಗಿದೆ
ಅದೇ ಲೇ ಅಪ್ಪ ಸೊಂಟ ಹಿಡಿದಿತ್ತಲ್ಲ
ಸೋಂಟ ಹಿಡತತ ನೋಡ ಮಮ್ಮಿಯ ಅನ
ಹ ಏ ಅದನ್ನ ಸೊಂಟ ಹಿಡ್ದತನಲ್ಲಿ ಏನೋ ಎಂತರ
ಅದಕ್ಕ ಏನಂತಪ್ಪ ನ ಗೊತ್ತಿಲ್ಲ ಹೇಳ
ಗೊತ್ತಿಲ್ಲ ಅದಿಕ್ಕ ಮನ್ ಮನ್ ಕೇಳಬೇಕು
ಕೇಳ ಕೇಳಿ ನೋಡ್ರಿ ಮತ್ತೆ ಸೊಂಟ ನ ಹೋಗವು ಅಂತ ಕೇಳ್ತಿದಲ್ಲ
ಹ್ಮ್ ಹ್ಮ್ ಹೋದ್ರ ಓಕೆ ಇಲ್ಲಾಂದ್ರ ಒಂದ್ ಮಾಡ್ಬೇಕ್ ಈಗ ಒ ಮಸ್ತ್ ಸಕ್ಕತ್ ಮಂತ್ರ. ಅದೇ ಕಂಫರ್ಟಬಲ್ ಆಗತಿಲ್ಲ ಇರಿಟೇಟ್ ಅನ್ಸೋದು.
ಹಾ ಹೌದೌದ ಹೌದು
ಏನ್ ಮಾಡತಿ ನೀ
ಊಟ ಮಾಡದೆ ಈಗ ವಾವ್ ಈಗ ರೂಮ್ನಿಗೆ ಬಂದ್ ರೂಮಿಗೆ ಬಂದ ನೀವೇನ್ ಮಾಡ್ತದಿ.
ಹಾ ಹಾ ನನ್ಗ ಹೊಟ್ಟೆಹಸೆಕತೆತ್ಯೋ ಮಾರಯ್ಯ. ಬೆಳಿಗ್ಗೆ ಅಷ್ಟೇ ನಾನ ನಾಷ್ಟ ಮಾಡಿ ಎತ್ತು ಹೋಗೆಂದ್ರ.
ಹ್ಮ್
ಅಲ್ಲ ಅವನ ತಿಂದ ಸುಮ್ನೆ ಸುಮ್ಮನೆ ಇದ್ದ ಬಿಟಪ್ಪ.
ಹೌದಾ
ಹ
ಹೋಗಿದ್ಯಾ ಕಾಲೇಜಿ
ಹಾ
ಕಾಲೇಜಿಗೆ ಹೋಗಿಲ್ಲೇನಂತೆ
ಹ್ಮ್ ಮನ್ಸಲ್ ಬಿಡ ಹ
ಹೋಯಿ ಮನ್ಸ್ಸಿ ಮನ್ಸಿಲ್ಲಾ.
ಅದು ಮಾಡ್ಸ್ಕೊಂಡ ಬಂದ ಅದಕ್ಕೆ ಸುಮ್ನೆ ಇದ್ಬಿಟ್ಟೆ ಏನ ಹಾಕೀ ಅಂತ ಹೇಳಿ
ಹ ಹೌದಾ ಪಂಚಕರ್ಮ ಮತ್ ಮಾಡ್ಸ್ಕೊಂಡ ಬಂದೇನ. ಪಂಚಕರ್ಮ ಮಾಡ್ಸ್ಕೊಂಬಂದಿಯಲ್ಲ ಅಂದೆ
ಹ್ಮ ಅದಿಕ್ಕೆ ಒಂಥರ ಹ ಬ್ಯಾಡ ಅನ್ಸತು ಅದಕ್ಕೆ ಸುಮ್ನ ಆಗ್ಬಿಟ್ಟೆ.
ಕರೆಕ್ಟ್ ಕರೆಕ್ಟ್ಏಳ
ಹ್ಮ್
ಏನ್ ಏನಿಲ್ಲ ನೋಡು ಹಂಗೆ ಊಟ ಮಾಡ್ದ ಸುಮ್ನೆ ಕೂತ್ಕೊಂಡಿನೀ ಖಾಲಿ.
ಹ್ಮ
ಹ್ಮ್
ಮತ್ತೆನ್ ಸಮಾಚಾರ
ಈಗ ಏನಿಲ್ಲ ನೋಡಪ್ಪಾ ನಿಮ್ದ ಯಾವಾಗ ಕೋರ್ಸ್ ಮುಗಿಯದು. ನಿಮ್ದು ಕೋರ್ಸ್ ಯಾವಾಗ ಮುಗಿಯೋದು?
ಏ ಬಾಳ ಲೇಟ್ ಈಗ ಅಲ್ಲಲೇ ಬಾಳ ಲೇಟ್.
ಹ್ಮ್ ಹ್ಮ್
ಹ್ಮ
ಹ್ಮ ಏನ್ ಸಮಾಚಾರ ಮತ್ತ. ಹ್ಮ
ಮತ್ತ ಏನ್ ಎಕ್ಸಾಮ್ಸ್.
ಎಕ್ಸಾಮ್
ಹ್ಮ್
ಎಕ್ಸಾಮ್ ಯಾವಾಗ ಐತೋ ಗೊತ್ತಿಲ್ಲ ಮತ್ತೆ ಯಾವಾಗ ಇಡ್ತಾರೋ ಏನೋ.
ಹ್ಮ್ ಅಲ್ಲ ದೋಸ್ತ ಬೈಕ್ ತಗೊಂಡೆಅಂತಲೋ ಯಾವ್ದದು?
ಎಕ್ಷ ಜಡ್ ವಿ ತ್ರಿ
ಹೌದ ಎಷ್ಟು ಬಿತ್ತ ಏಲ್ಲಾ.
ಹ್ಮ್ ಒಂದ್ ಲಕ್ಷದ ಮೂವತ್ತೆರಡು ಸಾವಿರದ ಅಷ್ಟೆ ಲೋನ್ ಲೋನ್ ಮಾಡ್ಸಿನಿ.
ಲೋನ್ ಮಾಡ್ಸಿಯ ಹ್ಮ್ ಎಷ್ಟಕ್ಕ.
ಹ್ಮ್ ತಿಂಗಳ ಆರ ಏಳ ಸಾವರ ಕಟ್ಟೋದು.
ತಿಂಗಳಾ ಕ್ಯಾಶ್ ವಿತ್ ಫುಲ್ ಕ್ಯಾಶ್ ಎಲ್ಲ
ಫುಲ್ ಕ್ಯಾಶ್ ಇರುತ್ತ
ಎಷ್ಟ ಕೊಟ್ಟಿ ಕ್ಯಾಷ್
ಕ್ಯಾಶ್ ಹತ್ತು ಸಾವಿರ. ಹ್ಮ
ನಡ್ತೈತಾಗ ಅದ್ರ ಏನ್ ಕಟ್ಟಿದ್ರ ಆಯ್ತಲ್ಲ ನಡತ ತಗ ಕಟ್ಟಿದ್ರೆ ಆಯ್ತಪ್ಪ
ಹಾ
ಹ್ಮ್
ಮತ್ತೇನ್ ಸಮಾಚಾರ
ಅದೇ ನಾನ್ ತಗೋಬೇಕಂತಿದ್ದ ಬೈಕ್ ಈಗ ಅದಕ್ಕೆ ನಾನು ಯಾರ್ದ ತಗೋ ಅಂತ ನಿನ್ಗ ಯಾವ್ದೋ ಇನ್ಫಾರಮೇಶನ್ ಕೇಳೋಣ ಅಂತ ನಾನ ಇಲ್ಲಿ ಫೋನ್ ಮಾಡಿದೆ ನೋಡ
ಹ್ಮ ಹ್ಮ್ ತರ್ಸಿ ತರ್ಸಿ ಅದೊಂದು ಅಗಲಿ
ಯಾವ ತರ್ ಅದೇ ಯಾವ್ ತರ ತಗೋಬೇಕು ಅಂಬದು ಗೊತ್ತಾಗ್ತಿರ್ ದೋಸ್ತ ನನಗೆಲ್ಲಾ ಎಲ್ಲ ಬಹಳ ಫ್ರೆಂಡ್ಸ್ ಹೊತ್ತ ತಗಂತಾರ ಮನ್ಯಾಗ ಇ ತಗಂತಂತಾರ ಅದ ನೀವ ತಗೊಂಡಿ ಅಲ್ಲ ಚೇಂಜ್ ಐತೆೇನೆ ಅಂತ ಕೇಳೋಣಂತ
ಹ್ಮ್
ತೊನಾಡಿದ ಚೆನ್ನಾಗತ
ಹ್ಮ್ ಚಲೋ ಐತಿ ನಿನ್ ಎಷ್ಟಪ್ಪ ನಾನ್ ಇದನ್ನೇ ತಗೊ ಇಡಲ್ಲಪ್ಪ ನಿನ್ ಇಷ್ಟ ನನ್ಗ್ ಯಾವ್ದ್ ಇಷ್ಟ ಆಗುತ್ತೆ ಅಂತ
ಹು ಎನ್ ಎಸ್ ಟುಹಂಡ್ರೆಡ್ ಮೆಯ್ಡ್ಣ್ಯಾಗ ನನಿಗೆ.
ಹು.
ಹು
ಚೊಲೋ ರೈನೆಸ್ಕ್ರಾ. ಆರಾಮ್ ಜೀವನದಾಗ ಹೆಂಗರ ಆರಾಮ್ ಇರಬೇಕು ಅಷ್ಟೇ.
ಆರಾಮಾಗಿರ್ಬೇಕ್ ಮತ್ತ ಜೀವನದಾಗ.
ಇವತ್ತ ದುಡಿತಿವಿ ನಾಳೆ ಸಾಯತ್ತೇವಪ್ಪಾ.
ದುಡಿತೀವಿ ನಾ ಸಾಯ್ತವಪ್ಪ ಏನಾದ್ರರು ಮಾಡ್ಬೇಕು ಕರೆಕ್ಟ್ ಹ್ಹಹ್ಹಹ್ಹ.
ಹ ಅ.
ಊರಿಗೆ ಹೋಗಿಲ್ಲ ದೋಸ್ತನಿನ ಊರಿಗೆ ಹೋಗಿಲ್ವಾ.
ಎ ಹೋಗಕ್ ಮನ್ಸಿಲ್ಲ ನಾ ಹೋಗತ್ತು ಹೋಗ ಹೋಗೋದಿಲ್ ಬಿಡ್ಲೆ ಊರ್ನಲ್ಲಿ ಏನೈತಿ ಲೆಪಾ
ಹು ಹೌದು ಕರೆಕ್ಟ್ ಬಿಡು ಅದೆಲ್ಲೇ ಅಲ್ಲಿ ಏನ ಐತೆ ಹೇಳ್.
ಹು ಏನ್ ಮಾಡತ್ತಿ.
ಏನ್ ನೋಡ ಹಂಗೆ ಬಿಟ್ಟಿಗೆ ಸುಮ್ಮನ ಕೂತಕೊಂಡೇನಿ.
ಹು. ಹೊಟ್ಟ ಸತೇತಿ ನನಗೆ
ಊಟ ಮಾಡ್ಬೇಕಲ್ಲ ಏನ್ ಮತ್ತ ನೈಟ್ ಎಷ್ಟು ಮೂರು ಗಂಟೆ ಆಯ್ತು ನೋಡಿಇಗ
ಹು.
ಮೂರ್ ಗಂಟೆ ಆಗೈತಿ
ಮಾಡತೇನಿ ಇಗ.
ಹು ಪಂಚರಾಮ ಇಗ ಸ್ನಾನ ಮಾಡಿದ್ಯಾ ಜಲಸ್ನಾನ ಮಾಡ್ದ ಏನಂದ್ಯ
ಹಾ ಸ್ನಾನ ಮಾಡಿದೆ ಇಗ ಜಸ್ಟ್ ನಿಂಗ ಹೆಂಗ್ ಗೊತ್ತಾತಲೆ.
ಪಂಚಕರ್ಮ ಮಾಡ್ಸಕೊಂಡ ಮತ್ತೆ ಕರೆಕ್ಟ್ ಎರಡು ಗಂಟೆ ಮೂರು ಗಂಟೆ ಸ್ನಾನಾ ಮಾಡ್ತತಿಯಲ್ಲೇ ನಾ ನೋಡಿನಲ್ಲ.
ಹೌದಾ. ಹು ಹು ಇದೇಏನು ಮಾರಾಯ ಮಳೆ ಬರೋತರಾ ವಾತಾವರಣ ಐತಿ ಮಳ ಬರ್ವಲ್ಲದು.
ಬಂತಲ್ಲೊ ಮಳೆ ಬಂತು ಹೋತು ಆಗ್ಲೇ.
ಏ ಅದು ಜಸ್ಟ್ ಹಂಗೆ ಹನಿ ಹನಿ ಬಂತ ಸರಿಯಾಗಿ ಹೊಡಿಬೇಕು ಹೆಂಗ ಹೊಡಿಬೇಕು ಅಂದ್ರ
ಕೊಪ್ಪಳ ಮುಳಗಬೇಕು ಅತಿಯನು.
ಒಳಗಯಿರೋರು ಯಪ್ಪಾ ಏನ್ ಹೂಡ್ಯಾಕತ್ತೇತೋ ಮಳೆ ಅನಬೆಕು.
ಎ ನಾ ಇದಕ್ಕೆ ನ ಎಟ್ಟದ ನೋಡು ಸ್ಟ್ಯಾಂಡ್ಗೆ ಸ್ಟ್ಯಾಂಡ್ದ ನೋಡು. ತಮ್ಮಾ ಇಲ್ಲಿ ಯಾರ್ ಹಾಕ್ಯರ್ ನಾನು ಹಾಕಿನೆ ಹೌದನ ಹು ನಾನು ಹಾಕಿನ ಹೋಗ್. ಅದ್ ಜಾಗ ಎಲ್ಲ ಐತ ನೋಡ ಅಲ್ಲ ಹಾಕ್ ಆ ಪ್ಯಾನ್ ನೋಡ್ ಎ ಸ್ವ ಕಮ್ಮಿಡ ಬಂದವಬಿಡ. ಕಮ್ಮಿ ಕಮ್ಮಿ ಇಡ ಹ ಹೌದಲ ಜಾಸ್ತಿ ಅದು ಮಳೆ ಈಗ ಮುಗಿಬಿದಿದ್ದು ಹೆಂಗ ಅರ್ಥಾನ ಆಗ್ತಿಲ್ ನೋಡು ಮಳೆ ಅದು. ಇವಾಗ ಇನ್ನ ಸ್ಟಾರ್ಟಾ ಮಳೆ ಇನ್ನ ಇವಾಗ ಸ್ಟಾರ್ಟಾ ಹಂಗೆ
ಹು
ಮತ್ತ ಮಳೆನ ಬರ್ತದಲ್ಲೊ.
ಮಳಿನ ಬರ್ತಿಲ್ಲಾ
ಮಳೆ ಅಷ್ಟನ ಬರ್ತಿಲ್ಲ ಅವಾಗ ಎಲ್ಲಿ ಲಾಸ್ಟ್ ಇಯರ್ ಬಾಳ ಬಂತು ಮಳೆ.
ಹಾ ಆ.
ಹ.
ಏ ವಾತಾವರಣ ಚೇಂಜ್ ಆಗ್ತಿರ್ ತಗೋಪ ಒಂದೊಂದ್ಸಲ ಮಳೆನೇ ನಿಲ್ಲಲ್ಲ ಒನ್ನೊಂದ್ ಲ ಮಳೆನೇ ಬರಲ್ಲ.
ಹ್ಮ್ ಕರೆಕ್ಟ್ ಕರೆಕ್ಟ್.
ಹಾಳ ಬೇಜಾರ ಆಗತ್ ಬಿಡು.
ಯಾಕ
ಗು ಗೊತ್ತಿಲ್ಲಪ್ಪ ಒಂಥರಾ ಅನ್ಸತತಿ.
ಹ್ಮ್ ಒಂದ್ ಸ್ವಲ್ಪ ಹಂಗೆ ಇರ್ತತ್ತಗೋ ಏನ್ ಆಗಲ್ಲ.
ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ನಾಳೆ ಇಲ್ಲಲ್ಲ ಕಾಲೇಜ್
ಹಾ ನಾಳೆನಾ ನಾಳೆ ಬಸ್ ಇದು ಸರಿ ಭಾನುವಾರ ಅಲ
ಹಾ ಹಾ ಹ
ಹಾ ಅದಕ್ಕೆ ಆಯ್
ಅಲ್ಲೋ ದೋಸ್ತಾ ಹಲೋ
ಹ್ಮ್
ನಾವೆಲ್ಲ ಯ ಹಾಷ್ಟಲ್ ಹುಡುರೆಲ್ಲ ಒನ್ ಡೇ ಎಲ್ಲಿಗಾನ ಹೋಗ್ಬರಮ ಬರ್ರೀ ಬ್ಯಾಗ್ ಗೀಗ್ ತಗೊಂಡು.
ಹ್ಮ್
ಹಾ
ಏನು
ಬೈಕ್ ತಗೊಂಡು ಎಲ್ಲಿಗಾರು ಹೊರಗಡೆ ಹೋಗ್ ಬರಮ್ ಬರ್ರಿ ಒಂಡೆ ಎಲ್ಲನು ಸುತ್ತಾಡಕ್ ಅಂತಂತಂದೆ. ಎಲ್ಲಾ ಹುಡುಗ್ರೆಲ್ಲ ಸೇರಿ ನಮ್ ರೂಮ್ನ್ಯಾಗ್ ಎಲ್ಲಾರು ಇನ್ನೊಂದ್ ಬೈಕ್ ನೋಡ್ಕ್ಯಂಡು
ಹ್ಮ್
ಹೋಗೋಣ ಬನ್ನಿ.
ಹೋಗ್ಬೋದು ನೀ ಈ ಒಂದ್ ರೂಪಾಯಿ ಇಲ್ಲ ಕೈಯಾಗ. ಪೆಟ್ರೋಲ್ ಹಾಕಕ್ ದುಡ್ ಇಲ್ಲ ಒಂದ ಪಾಯಿಂಟ್ ಐತಿ ಕಾಲೇಜಿಗೆ ಹೋಗಕ್ ಹಾ ಈಗೆಷ್ಟ್ ಖರ್ಚಾಗೈತ್ ಗೊತ್ತ ಪಂಚಕರ್ಮಾಗ ಸನ್ನಿಯ ನಾಕ್ ಸಾವ್ರ ಹೋಗೈತಿ.
ಪಂಚಕರ್ಮ ಕೊಂದೆ
ಹಾ ಒಂದಕ್ಕೆ ಪಂಚಕರ್ಮ ಮತ್ತ ಇನ್ನೊಂದ ಪತ್ರ ಪಿಂಡ ಸ್ವೇದನಾ ಅಂತ ಐತಿ.
ಹ್ಮ್
ಓ ಎರಡಕ್ಕೂ ಸೇರಿ ನಾಕ್ ಸಾವಿರ ಹೋಗೈತ್ ಸನ್ನಿ ಮತ್ತಿನ್ನು ನಾಳೆ ಇನ್ನು ಹೋಗ್ಬೇಕು. ನಾಳೆ ಆ ಹು ಲಿಂಬೆಣ್ಣ ಗಿಂಬೆಹಣ್ಣ ಇದು ಇದು ತಗೊಂಡ್ ಹೋಗ್ಬಕ್ ಮತ್
ಹೌದೆನ್ನ
ಏಯ್ ಬಾಳ ರಾಡಿ ಐತೋ ಮಾರಾಯ.
ಹಾ ಹ ಹ
ಅದಿಕ್ಕೆ ಕಷ್ಟ ಐತಪ್ಪ ನನ್ ಜೀವನ ಅಂತ್ ಹೇಳತ್ತೀನ್. ಕಷ್ಟ ಐತಪ್ಪ ನನ್ ಜೀವ್ನ.
ಹೌದೌದ್ ಕಷ್ಟ ಇರ್ತತ್ ಮತ್ತೆ.
ಏ ಸರ್ವಿಸ್ ಒಂದ್ ಮಾಡ್ಸ್ಕ ಬರಕಪ್ಪ ಯಪ್ಪ ಹೊರಗ್ ಬ ಅಡ್ಡಾಡಕು ಮನ್ಸಾಗುವಲ್ಲೆ.
ಯಾಕ ಅಷ್ಟು ಗಲಜಾಯ್ತಾ ಬೈಕ್.
ಎಲ್ಲಾ ಇದ್ರಲ್ಲಿ ಏನದು ಪೆಟ್ರೋಲ್ ಹ್ಮ್
ಪೆಟ್ರೋಲ್ ಬಾಳ ರೇಟ್ ಆಯತ್ು ಬಿಡಿ ಈಗ ಪೆಟ್ರೋಲ್ ಪೆ್ರೋಲ್ಡಕಂತ ನಡಕಂತ ಹೋಗಿ ಬಿಡಣ ಅಂತ ಅನ್ಸಿಬಿಡ್ತು ಪೆಟ್ರೋಲ್ ರೇಟ್ ನೋಡಿ
ಬಾಳ ಕುಡಿದೇತ್ಲಿಪ್ಪಾ ಈ ಕುಡಿಬೇಕು ಈ ಪಾರಿ ಕುಡಿಬಾರ್ದು
ಹೂ ಈ ಪರಿ ಕುಡಿಬಾರ್ದು
ಹೂ
ಹೆಂಗ ಕುಡುಕರಾಂಗೋ ಬೈಕಳ ಮತ್ತ ಏನ್ ದೋಸ್ತ ಏನ್ ಸಮಾಚಾರ
ಹೂ
ಸಮಾಚಾರ ಏನಪ್ಪಾ ಅಂದೆ
ಹೇಳ್ಬಕ್ ನೋಡಪ್ಪಾ ನೀನ್ ನನ್ಸ್ಕಣತಿ ತುಂಬಾ ತಿರ್ದ ಮೇಲೆ ನೆನ್ಸ್ಕಂಡ್ ನನ್ಸ್ಕಂಡ್ ಬರಾತಿ ದೊಡ್ಡವರು ಹೇಳೇಳ್ಬೇಕು
ಏನ್ ಹೇಳ್ಬೇಕು ಅಪ್ಪ ನಿಮಗೆ ನೀವ ಹೇಳ್ಬೇಕು ನೀವು ಸೌಕರ್ಯ ಎಲ್ಲಾ
ಹೆಂಗ ತಿ ಊರಾಗ ಹೋಗಿಲ್ಲ
ಊರಾಗ ಹೋಗಿ ಬಂದೆ ಕಟ್ ಮಾಡ ದೋಸ್ತ
ಬಂದೇ ತಡಿರೋ ದೋಸ್ತ
ಕಟ್ ಮಾಡ್ ಕಟ್ ಮಾಡ್